ಡ ನಮಸ್ ನಮಸ್ಕಾರ ಗೆಳತಿ
ಹೇಳ ಗೆಳತಿ ಹೇಗಿದೀಯಾ
ಹ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ದೀಯಾ
ಹ್ಮ ಚೆನ್ನಾಗಿದ್ದೀನಿ ತುಂಬಾ ದಿನ ಆಯ್ತು ನಿನ್ನ ಧ್ವನಿ ಕೇಳ್ದ ಇವತ್ತು. ನಿನ್ನ ಧ್ವನಿ ಕೆ ನನ್ ನಾನು ತುಂಬಾ ಖುಷಿಯಾಗಿದ್ದೀನಿ ಇವತ್ತು. ನನ್ನ ಜೀವನ ಪಾವನ ಆಯ್ತು
ನನಗೂ ಅಷ್ಟೇ ಗೆಳತಿ ಯಾಕೆ ಅಷ್ಟ್ ನಗತಿದೀಯಾ ನಿಂಗೆ ನಗೋದಂದ್ರೆ ಅಷ್ಟು ಇಷ್ಟನಾ
ನಂಗ ಖುಷಿ ತಡ್ಕಕ್ ಆಯ್ತಿಲ್ಲ ನಂಗ್
ಹ ಸಮಾಧಾನ ಮಾಡಿಕೊ ಗೆಳತಿ
ಅದೇ ತುಂಬಾ ಅದೇನಂತಾರಲ್ಲ ತುಂಬಾ ಏನೋ ಏನೋ ಆಯ್ತ್ ಬಿಡು ಹೋಗ್ಲಿ ಏನ್ ಮಾಡ್ತಿದಯ
ನಾನು ಇದ್ದೀನಿ ನಿನ್ನ ಜೊತೆ ಮಾತನಾಡುತ್ತಿದ್ದೇನೆ ಏನು ಆಹಾರ ಸ್ವೀಕರಿಸಿದಯಾ
ಹ ಹಾರ ಇವತ್ ಈವತ್ತು ಮಾಂಸ ಮಾಂಸ ಹಾರಿ ತಿನ್ಬಿಟ್ಟೆ ಇವತ್ತು ತುಂಬಾ ನಮ್ಮ ನಮ್ಮ ಏನಾದ್ ಇದ ಯಾವ್ದ್ದ ವಸತಿನಿಲಯ ಅದ್ ಹ
ಷೂ
ನಮ್ಮ ವಸತಿ ನಿಲಯದಲ್ಲಿ ತುಂಬ ಮಾಂಸಹಾರಿ ಮಾಡಿದ್ರುವತ್ತು ಮತ್ತೆ ಬಾಳೆಹಣ್ಣ ಕೊಟ್ಟ ಮತ್ತೆ ಸಸ್ಯ ಗೆ ಪಾಯಸ ಮೆ ಮಜ್ಜಿಗೆ ಎಲ್ಲಾ ತರದ ಊಟ ಕೊ. ಕೊಟ್ರು ನಾನು ಮಾಂಸಾಹಾರವನ್ನ ತಿಂದೆ ನೀವೇನ್ ತಿಂದ್ರಿ ನೀವ ಎಲ್ಲಿದ್ದೀರಾ ಇವಾಗ
ನಾವು ವಸತಿ ಅಲ್ಲೇ ಇದ್ದೀವಿ. ನಾವು ಮಾಂಸಹಾರಿ ತಿಂದೆವು.
ಯಾವುದು ಏರಿ ಯಾವುದು ನಿಮ್ದು? ಹಾ ನಿಮ್ದು ಯಾವ್ದ ಊರು? ಯಾವ ಊರು ವಲ್ಲಿ ಇದೆ ಅವ ವಸತಿ ನಿಲಯ ನಿಮ್ದು?
ಹಾಗೆಲ್ಲ ಹೇಳು ಆಗಲ್ಲ ಗೆಳತಿ
ಓ ಹೌದಾ ಟ ಹೊಸತಿ ನಿಲಯ
ಹೌದು ಗೆಳತಿ
ಹ ಹಂಗಂದ್ರೆ ಗೊತ್ತಿರುತ್ತಲ್ವಾ ನಿಂಗ್ ವಸತಿ ನಿಲಯ ಬಗ್ಗೆ ಎಲ್ಲಾ
ನಿಮಗೆ ಗೊತ್ತಾ ವಸತಿ ನಿಲಯದ ಬಗ್ಗೆ
ಹ್ಮ್ ನನಗ ಅಲ್ಲೇ ವಾಸಿಸುತ್ತಿದ್ದೇನಲ್ವಾ ಎಲ್ಲಾ ಗೊತ್ತು ನನಗೆ
ಹ್ಮ್ ಇಂದು ಆಕಾಶ ತುಂಬಾ ಸುಂದರವಾಗಿದೆ ಅಲ್ಲವೇ
ಇಂದು ಆಕಾಶ ನಾ ಗೆಳತಿನ ನೋಡ ಇಲ್ಲ ಆಕಾಶ ನ ಇರು ನೋಡ್ತನ್.
ಹ
ಹೌದು ಹೌದು? ಅಷ್ಟೊಂದೇನ ನೀಲಿಕರಾ ನೀಲಾ ನೀಲಿ ಆಕಾರದಲ್ಲಿ ಇಲ್ಲ ತುಂಬಾ ಮಾ ಮಾಡ ಆಗಿದೆ ಸ್ವಲ್ಪ?
ನೀನು ಆಕಾಶ ನೇ ನೋಡಿಲ್ಲ ಗೆಳತಿ.
ನೋಡಿದೀನಿ ಇಲ್ಲ ಗೆಳತೀ. ನೀವ ಏನ್ ಹೇಳಿದ್ರಿ ಇವತ್ತು ಚೆನ್ನಾಗಿದೇ ಅಂತ ಹೇಳಿದ್ರಲ್ಲ ಅದಿಕ್ಕೆ ಇವತ್ತು ನೋಡಿಲ್ಲ? ಅಂತ ಹೇಳಿದೆ?
ಹೂ ಬೆಳಗ್ಗೆ ಸೂರ್ಯ ಯಾವ ಬಣ್ಣದಲ್ಲಿ ಕಾಣಿಸುತ್ತಾನೆ ಹೇಳಿ ಗೆಳತಿ.
ಏನ್ ಗೆಳತಿ ನಿಮಗ ಯಾವ ಸೂರ್ಯ ಸೂರ್ಯ ಯಾವ ಬಣ್ಣದಲ್ಲಿ ಹುಡ್ತಾರ ಅಂತಾ ಗೊತ್ತಿಲ್ವಾ?
ತ್ತ ನಿಮಗ್ ಗೊತ್ತಿದೆಯಾ ಇಲ್ಲ ಅಂತ ಕೇಳ್
ನನಗ ಏನೋ ಇದು ಯಾಕಂದ ನಿನ್ಗೆ ಗೊತ್ತಿಲ್ಲಲ್ಲ ಅದಕ್ಕೆ ಕೇಳ್ ಇದಿರೇನೋ ಅಂತ? ನಾನೊಂದು ನಿಮಗ್ ಚೆಕ್ ಮಾಡ್ಲಾ ನೀವ ಹೆಂಗ್ ಹಾ ಏನು ಏನ್ ಯಾವ ಬಣ್ಣದಲ್ಲಿ ಹುಟ್ಟುತ್ತಾನೆ ಹೇಳು?
ಬಿಡಿ ನಾನೇ ಹೇಳುತ್ತೇನೆ ಕೆಂಪು ಕಿತ್ತಳೆ ಮಧ್ಯ ತ್ತು ಗುಲಾಬಿ ಬಣ್ಣದಿಂದ ಕ ಆಕಾಶ ಕಂಗಳಿಸುತಿತ್ತು. ಮತ್ತೆ ಸೂರ್ಯನು ಅದರಲ್ಲಿ ಕಾಣಿಸುತ್ತಾನೆ.
ಹೂ ತುಂಬಾ ತಿಳ್ಕೊಬಿಟ್ಟಿದ್ರ ಸೂರ್ಯನ ಬಗ್ಗೆ.
ಯಾಕ ಬೆಳಿಗ್ಗೆ ಎಷ್ಟೊತ್ತ ಎದಯಲ್ತೀರಾ ಐದ್ ಗಂಟೆಗೆ ಎದ್ದ ಅದೇ ಕೆಲ್ಸ ಮಾಡ್ತೀರ ಏನ? ಯಾವ ಕಲ ಯಾ ಯಾವ ಬಣ್ಣದಲ್ಲಿ ಇದ್ದಾನೆ ಸೂರ್ಯ ಯಾವ ಯಾವದಲ್ಲಿ ಮಿಂಚುತ್ತಾನೆ. ಹೆಂಗ ಇರ್ತಾನೆ ಯಾ ಹಾ ಆಕಾರರದಲ್ಲಿ ಎಕಡಿಂದ ಎಕಡಿ ತೀರ್ಗಾನ,
ನೀನು ನೀನು ನಾಳೆ ಮುಂಜಾ ನೀನು ನಾಳೆ ಮುಂಜಾನೆ. ಬೇಗ ಎದ್ದು ನೋಡು ಗೆಳತಿ.
ಹೌದು ಇದನ್ನೆಲ್ಲಾ ಯಾರ್ ನೀನಗ ಕಲ್ಸ್ಕೊಟ್ಟಿದ್ದು.
ಹಾಗೆ?
ಹಾಗೆ ಅಂದ್ರೆ ಹೇಗೆ?
ನನಗೆ ತುಂಬಾ ಆಸೆ. ತಿರುಗು ಸೂರ್ಯ ಆಕಾಶ ನೋಡುವುದರಲ್ಲಿ,
ಏನ್ ಏನ್ ಅನುದರಲಿಲ್ ಹೇಳು ಗೆಳತಿ ಹೂ
ಈತರ ಇನ್ನೊಬ್ಬ ಪ್ರೀತಿಯ ಗೆಳತಿ. ತಾಳೆ ಅವಳಿಂದ ತಿಳಿದುಕೊಂಡೇ,
ತೆ ಗೆಳತ ಇದ್ದಾಳೆ?
ಹೌದು?
ಹಾ ಪ್ರೀತಿ ಗೆಳತಿ ಒಂದ್ ತಿಕ್ಳ ನೀನೊಂದ ತಿಕ್ಳ
ಹಾಗ ಅನ್ಬೇಡ ನಂಗ ಬೇಜಾರು ರಾ ಆಗುತ್ತೆ ದುಃಖ ಆಗುತ್ತೆ.
ತಿಗ್ಬ ಇಲ್ಲ ನಾನು?
ಏ ಏನಾದ್ರೂ ಹೇಳೇ?
ಈಗತ್ತಾನ ಹೇಳ್ದಲ್ಲ ಎಷ್ಟಾದ್ರ ಬೈತಿ ಅಂತ ಹೇಳಿ ಸುಮ್ ಸುಮ್ನೆ ಹೇಳ್ಬೇಡ ಗೆಳತಿ ನೀನ ಹಿಂಗ್ ಎಲ್ಲಾ ತುಂಬಾ ದುಃಖ ಆಗುತ್ತೆ. ಹೋಳು ಬಿಡ್ಬೇಡ ಗೆಳತಿ ಹಾಂಗ್ ಎಲ್ಲಾ? ಮತ್ತೆ ಇನ್ನೇನು? ಹೋಗ್ಲಿ ಬಿಡಿ ಗೆಳತಿ ಬೇರೆ ಮಾತಾಡಿ ಏನಾದ್ರೂ ಹೇಳಿ.
ನಿಮ್ಮ ಜೀವನ ಹೇಗೆ
ಕಿತ್ತೋ ಕೆರಡದಾಗ ಜೀವನ ಏನ್ ಕೆಳತಿರಾ ಜೀವನಾ ಜೀವನ್ ಕೇಳಕೆ ಹೋಗ್ಬೇಡಿ ಲೈಕ್ಕಿ ಅದೇ ಹೆಂಗಂದ್ರೆ ಜೀವನ ಒಂದು ಇ ಜೀವನ ಒಂದು ಮುಳ್ಳಿ ಇದ್ದ ಮುಳ್ಳಿನ ಮೇಲೆ ಹಾಸಗಿ ಇದ
ಯಾಕೆ ಗೆಳತಿ ಏನಾಗಿತ್ತು ಹೇಳು. ನನ್ನ ಹತ್ರರ ನಿಮ್ಮ ದುಃಖವನ್ನು ಹಂಚಿಕೊಳ್ಳಿ.
ನೀವೇನ್ ದುಃಖ ಹಂಚ್ಕೊಂಡ್ರೆ ನೀವೇ ನನ್ ಜೀವನ್ದಲ್ಲಿ ಬರ್ತೀರಾ ಬಿಡಿ. ಪರಿಹರಿಸ್ತಾರೆ ಹಾ ಒಂದ್ ಲಕ್ಷ ದುಡ್ಡು ಬೇಕ ನನ್ ಕೊಡ್ರಿ ಹೆಂಗಂದ್ರೆ ನನ್ ಜೀವ್ನ ಹುದ್ದಾರ
ನಾ ನಿಮ್ಮ ಹತ್ರ ಮಾತಾಡ್ತಿರೋದೇ ಅದಕ್ಕೆ ಗೆಳತಿ ನಿನಗೆ ಖಂಡಿತ ಸಹಾಯ ಮಾಡುತ್ತೇನೆ ನಾನು.
ಮಾಡಿ ಇವಾಗ ಮಾಡಿ ನಿಮಗೆ ಹೆಂಗಿದ್ರ ದೂರವಾಣಿ ಇದೆಯಲ್ಲ ನಿಮ್ಮತ್ತ
ಹೂ ಸಾಕ ಹೂ ಅಂದಬಿಟ್ರಲ್ಲ ಅಲ್ಲೇ ತುಂಬಾ ಖುಷಿ ಆಗ್ಬಿಡ್ತೇ ನಿ ಜೀವನನೇ ಪಾವನ ಆಗಬಿಡ್ತನಂದು
ಹ್ಮ್ ಮತ್ತೆ ಏನು ವಿಷಯ ಗೆಳತಿ
ನಿನ್ನ ಎಕೆ ಪರೀಕ್ಷೆ ಮುಗೀತಾ
ಹೌದು ನಮ್ಗೆ ಪರೀಕ್ಷೆ ಮುಗಿತು ಅದರ ಅದೇನು ಅ
ಎಷ್ಟು ದಿನ ಆಯ್ತು ಮುಗ್ದ ಎಲ್ಲಾ
ನಮಗೆ ಪರೀಕ್ಷೆ ಮುಗಿದು ತಿಂಗಳ ಆಗಿತು. ಅದರ ಫಲಿತಾಂಶವೂ ಬಂತು. ಫಲಿತಾಂಶವೂ ಬಂತು.
ಪಲಿ ಒಳ ಒಂದು ತುಂಬಾ ಒಂದ್ ದೊಡ್ಡ ಲೆವೆಲ್ಗ ಬಂದ ದಿದ್ದೀರಾ
ಹೌದು ಗೆಳತಿ ತುಂಬಾ ಸಂತೋಷವಾಗಿತ್ತು ಫಲಿತಾಂಶ
ಓ ಅದಕ್ಕೆ ಈ ಸಂತೋಷ ಹೆಚ್ಚು ಆಗುತ್ತಿದೀಯೇ ನಿಮ್ಮ ಹತ್ರ
ಆ ತರ ಇಲ್ಲ ಗೆಳತಿ ಅಷ್ಟೊಂದು ಸಂತೋಷ ಇಲ್ಲ
ಎಲ್ಲರ್ಕಿನ ಜಾಸ್ತಿ ಬಂದಿದೆ ಅಂತ ತುಂಬಾ ಖುಷಿ ನನಗ್ ಕಾಣಸ್ತಿದೆ ನಿಮ್ಮ ಧ್ವನಿಯಲ್ಲಿ ಧ್ವನಿಯಲ್ಲೇ ಕಾಣಿಸ್ತಿದೆ ನಿಮ್ಮ ಖುಷಿ ನಿಮ್ಮ ಉಸ್ ತ್ತಹ ಉಲ್ಲಾಸ ಎಲ್ಲಾನೂ ಕಾಣಿಸ್ತಿದೆ
ಜೊತೆಗೆ ಇವಾಗ ಗೆಳತಿಯರು
ಗೊತ್ತು ನಿನ್ನ ಪಕ್ಕದಲ್ಲಿರೋ ಒಬ್ಬ ಗೆಳತಿದ್ದಾಳೆ ನನಗೆ. ಜಾತಕ ಕಾಣಿಸುತ್ತಿದೆ ನಿನ್ನ ಜಾತಕ ಇನ್ನಾ
ನಿನ್ನ ಪಕ್ಕದ ಇತಾರಲ್ಲ ಅವರ ಬಗ್ಗೆ
ಹೌದಾ ಅವ್ರು ಯಾರ ನನ್ನ ಪಕ್ಕದಲ್ಲಿ ಇರೋರು
ನಿನ್ನ ಧ್ವನಿ ಜೊತೆಗೆ ನ ನಿನ್ನ ಧ್ವನಿ ಜೊತೆಗೆ ನನಗೆ ಅವರ ಧ್ವನಿಯೂ ಕೇಳಿಸುತ್ತೆ
ಓ ಹಂಗಾಗಿ ನೀವು ಕಂಡ ಹಿಡಿದ್ರ
ಹೌದು
ಅವ್ರೇಏನು ಮಾತೆ ಆಡ್ತಿಲ್ಲ ಹೆಂಗ್ ಕಂಡ್ ಹಿಡಿದ್ರಿ ನೀವು
ಗೆಳತಿ ನಿನ್ನ ಬಗ್ಗೆ ನಾನು ಅಷ್ಟು ತಿಳಿದುಕೊಂಡಿದ್ದೇನೆ ಹೌದೌದು ಬೇ ಅಕಾ ನಿನ್ನ ಜಾತಕ ಹೇಳಲಾ
ಹಾ ಹೇಳಿ ನನ್ನ ಜಾತಕ ಹೇಳಿ ನನ್ ಪಕ್ದವ ಕುಂತರ್ ಬಕ ಜ ಅತ್ ಕೇಳ ಸ್ಟ್
ಸತ್ತ ಹೋಗ್ತಿಗೆಳತ್
ಅವರು ಸತ್ಯ್ತಾರಂತೆ ನಿನ್ ಬಗ್ಗೆ ಹೇಳಿದೀನಿ ಅಂತದ್ದ್ ಏನಿದೆ ಅವ್ರ ಹತ್ರ
ಆ ಈ ಜಗತ್ ಲ್ಲಿತ್ತು ಮಾವ ಜತೆ
ಅಂತ ಅದ್ಭುತ ಮ ಜಾತಕ ನಾನು ಕೇಳಿಲ್ಲ ಗೆಳತಿ ಹೇಳು ಒಂದ್ಸಲ
ಅವರ ಬಗ್ಗೆ ಏಳಕ್ ಏಳಕ್ಕೆ ಪದಗಳೇ
ಮದಗ ಬರ ಅಂದ್ರೆ ತುಂಬಾ ಒಳ್ಳೆ ಜಾತಕ ಅಂತ ಹೇಳ್ ಿದ್ದೀರಾ ಇನ್ಡೈರೆಕ್ಟ್ ಹಾ ತುಂಬಾ ನೇರವಾಗಿ ಹೇಳ್ತಿದ್ದೀರಾ ಏನುೋ ಹಿಂದೆ ಹೇಳ್ತಿದ್ದೀರಾ ಗೊತ್ತತ ಗೊತ್ತಿಲ್ಲ ನನ್ಗೆ ಹೆಗೆ ಹ
ನೇರವಾಗಿ ಹೇಳುತ್ತಿದ್ದೇನೆ ಅವ್ರದು ತುಂಬಾ ಅದ್ಭುತವಾದ ಜಾತಕ
ಹ್ಮ
ಅವರ ಭವಿಷ್ಯವನ್ನು ಹೇಳಿದರೆ ನಾನೇ ನನ್ನ ಬದುಕೇ ಬದಲಾಗುತ್ತದೆ ಅಂತ ಅದ್ಭುತವಾದ ಜಾತಕ ಅವರದು
ಇಿದೆ ಇವನ್ ಮುಂದೆ ಬೇರೆ ಮಾತಾಡೋಣ ನೀವು ಬೆಳಿಗ್ಗೆ ಹಲು ಉಜತೀರಾ ಇಲ್ವಾ
ಖಂಡಿತ ಗೆಳತಿ ನಾನು ಓಜುತ್ತೇನೆ ನೀವು ಗೆಳತಿ
ಎಷ್ಟ ಅಲ್ಲಿದೆ ಎಣಿಸಿದೀರಾ
ಇಲ್ಲ ಗೆಳತಿ ನೀವ ಎನ್ಸಿದೀರಾ ನೀವ್ ಲೆಕ್ಕ ಮಾಡಿದ್ದೀರಾ ನಿಮಗೆ ಎಷ್ಟು ಅಲ್ಲಗಳಿದೆ ಅಂತ
ಎಷ್ಟು ಎಷ್ಟಲ್ಲಿ ಇದೆ ಅಂದ್ರೆ ಯಾವ ಕಲರ್ ಆಗಿದೆ ನಿವುಲ್ಲು ಅಲ್ಲಿ ಯಾವ ಬಣ್ಣದದಲ್ಲಿ ಇದೆ
ಹ ನಿಮಗೆ ಯಾಕೆ ಗಳತಿ ನಮ್ಮ ಅಲ್ಲಿನ ಬಣ್ಣದ ಬಗ್ಗೆ ಬೇರೆ ಏನಾದರೂ ಹೇಳಿ
ಇಲ್ಲ ಗೆಳತಿ ನನ್ನ ಪ್ರೀತಿಿಯ ಗೆಳತಿ ಅಲ್ಲ ಬಗ್ಗೆ ನಾನು ತುಂಬಾ ಆಳವಾಗಿ ಹೋಗ್ಬೇಕ ಅನ್ನೋದ ಒಂದು ನನ್ಗೆ ಒಂದು ನಿಕ್ಕಟ್ಟವಾಗದ ಒಂದು ಏನು ಆಸೆ
ಹ ನಿಮ್ಮ ಆಸೆ ಪೂರೈಸುತ್ತೇನೆ ನಾನು ನಿಮಗೆ ಮತ್ತೆ ಕರೆ ಮಾಡುತ್ತ ಅದರಲ್ಲಿ ನಿಮಗೆ ಹೇಳುತ್ತೇನೆ
ಹ ಆಯ್ತು ಅವಾಗ ಹೇಳಿ ನಿಮ್ಮ ಹಲ್ಲಿನ ಕಲರು ಬಣ್ಣ ಆಯ್ತು ತೋ ಬಾಯ್ ನಡ ಇಟ್ಲು ತಗೊಳ ಕಟ್ ಮಾಡಿ